ಹಲೋ ಬ್ರೋ.
ಹಾಂ ಕೇಳಿಸ್ತಿದೆ ಹೇಳಿ.
ಏನ್ ಮಾಡ್ತೀರಾ ಬ್ರೋ.
ಸುಮ್ಮ್ನೆ ಅಂಗೇ ಕೂತಿದ್ದೆ.
ಹ್ಮ್ ಊಡ.
ಹ ಉಊಟ ಎಲ್ಲ ಬ್ರೋ ಇನ್ನ ಮಾಡಬೆ. ಸ ಪ್ದ . ಇಲ್ಲ ಹಂಗೆ ಸುಮ್ನ ಫ್ರೆಂಡ್ಸ್ ಜೊತೆ ಅಡ್ಯಾಡೋಣ ಅಂತ ಬಂದೆ
ಹ್ಮ್ ಹ್ಮ್
ಹ್ಮ್
ಹ್ಮ್ ನಮ್ದು ಆಯ್ತು ಬ್ರೋ ಊಟ ಪಲಾವ್
ಹ್ಮ ಏನ್ ಮಾಡ್ತಿದ್ರಿ
ಎಲ್ಲಿ ಇವಾಗ ಒಂದ್ ಸ್ವಲ್ಪ ಫ್ರೀ ಆಗಿ ಕುಂತಿದೀನಿ ಬ್ರೋ ಕೆಲ್ಸ ಮುಗಸ್ಕೊ ಬಂದು ಕೆಲ್ಸ ಮುಗಸ್ಕೊ ಬಂದು
ಹೌದಾ ಹ್ಮ ಊರಿಗೆ ಹೋಗಿದ್ರಾ
ಊರಿಗೆ ಲೇಟ್ ಬ್ರೋ
ಹೌದಾ
ಹ್ಮ್ ಲೇಟ್
ಮನೇಲಿ ಯಲ್ಲಾ ಚೆನ್ನಗವ್ರೆ
ಹ್ಮ್ ಗುರು ಚೆನ್ನಾಗ ಇದಾರೆ ನಿಮ್ಮ ಮನೇಲಿ
ಹ್ಮ್ ಚೆನ್ನಾಗಿದ್ದಾರೆ ಬ್ರೋ
ಹೌದಾ
ಹ್ಮ್ ಗಾಡಿ
ಹಾ
ಮನ್ಯಾಗ ಮಾಡಿದ್ರು ಒಂದ್
ಹ್ಮ್ ಮನೇಲಿ ಮಾಡಿದ್ರು ಗುರು ಮನೆಲ್ಲಿ ಚೆನ್ನಾಗಿದ್ದಾರೆ
ಹ್ಮ್ ಅದೇ
ಮತ್ತೆ
ಹೇಳಬೇಕೆಲ್ಲ ನೀವೇ
ಹ್ಮ್ ಇವಾಗ ಒಂದ್ ಸ್ವಲ್ಪ ಕೇಳಿಸ ಇದೆ ಕರೆಕ್ಟಾಗಿ ಇವಾಗೊಂದ ಸ್ವಲ್ಪ ಕೇಳಿಸಿದೆ
ಏನ್ ಕೇಳಸ್ತಿದೆ
ಅದೇ ಒಂದ್ ಸ್ವಲ್ಪ ಕೆಳಸ್ತಿರಲಿಲ್ಲ ಇವಾಗ ಕೇಳಸ್ತಿದೆ ಕರೆಕ್ಟಗೆ
ಹ್ಮ್ ಹೇಳಿ ಹೇಳಿ ಆಯ್ತು
ಹ್ಮ್ ಅದೇ ನಾನು ಸ್ವಲ್ಪ ಬೇಜಾರ ಆಗಿದ್ನೆಲ್ಲ ನಿನ್ ಮಾಡಿದ್ದು ಹೆಂಗ ಕೆಲ್ಸ ಮುಗಸ್ಕೊ ಬಂದ್ ಇವಾಗಿನ
ಹ್ಮ
ಹ್ಮ್ ನಾ ಜಿಮ್ಗೆ ಹೋಗಬೇಕಿತ್ತು ಇವಗಿನ
ಬ್ರೋ ನಾನು ಅದೇ ಸೇರ್ಕೋಬೇಕಿತ್ತು
ಹ್ಮ ಹ್
ಪುಲ್ ಎಲ್ಲಾ ಹಸ್ಟ್ಲಾಗ ಉಂಡ ಉಂಡ್ ಉಂಡ್ ಮಲ್ಕೊಂಡವಿ ಒಟ್ಟೆಗೆ
ಹಾ ಹಾ
ಹ್ಮ್ ಅದಕ್ಕೆ ನಾನು ಸೇರ್ಕೋಬೇಕಿತ್ತು
ಹಾ
ನಾನು ಜಿಮ್ಮಿಗೆ ಸೇರ್ಕೊಳ್ಳೋಣ ಅಂತಿದ್ದೆ
ಹ ಹ್ಮ
ಹ್ಮ್ ಅದಕ್ಕೆ
ಹ ಹಾ
ನೀ ಅದಕ್ಕೆ ಕಾಲ್ ಮಾಡ್ದೆ ಕೇಳೋಣ ಅಂತ
ಹ್ಮ್ ಅದೇ ಅದೇ ಅದೇ
ಹ್ಮ್
ಮತ್ತೆ
ಹೇಳ್ಬೇಕುೊಬ್ಬರು ಎಲ್ಲ ನಿವ್ರೆ
ಹ್ಮ್ ಅ ಏನ್ ಹೇಳ್ತೀರಾ ಅಬ್ರೋ ಎಲ್ಲಾ ನೀವ್ೇಳ್ಬೇಕು
ಅಲ ನಿಮ್ದೇ ಏನಿದೆ ಇಬ್ರು ಅದೇ ಜಿಮ್ಮಿಗೆ ಆತರ ಏನೋ ಕೈಟಿಸು ಪ್ರೊಡ್ಯೂಸ್ ಆಗಬೇ ಲ್ಲ ಅಂತಿದ್ರು ಅದೇ ಆತರ ಏನಂತ ಗೊತ್ತಿರ್ಲಿಲ್ಲ ಕೇಳಣ ಅಂತ ಫೋನ್ ಮಾಡಿದೆ
ಹಾ
ಅದೇ ಜಿಮ್ಮ್ ಅಲ್ಲಿ
ಹಾ
ಏನೋ ಪ್ರೋಟೀನ್ಸು ಅದು ಇದು ತಗೋಬೇಕು ಅಂತಿದ್ರು ಅದೇ ಆಥರ ಅದೇನು ವಯಸ ನಾನು ಇಗ ಒಂದು ಸೆವೆಂಟಿ ಫೈ್ ಹಂಗಿದ್ದೀನಿ ಬ್ರೋ
ಹೆಂಡ್ತಿ ಬೈದ್ರೆ ನಮ್ಗೆ ಸ್ವಲ್ಪ ದಪ್ಪ ಇ ಹೊಟ್ಟೆ ಬಂದಿದೆ
ಕ್ಯಾತೆ ನಂದಿನ್ ನನ್ಗೆ ಒಂಥರ ಆಯ್ತು ನಾನ ನೋಡ್ಕೊಕ್ ಅದಕ್ಕೆ ಜಿಮ್ಗವರು ಜಾಯ್ನ್ ಆಗೋಣ ಅಂತೊ ಲ್ವೇರ ಹುಡುಗರ್ ಎಲ್ಲಾ ಕೇಳ್ತಿದ್ರು
ಹ್ಮ್
ಅೋ ಮದ್ಲಿ ಇರೋಕ್ಕು ಇಗಿರೋದಕು ನೋಡ್ಕಲ್ಲಾ ಹೆಂಗ ಆಗಿದಿಯ ಹೆಂಗತನು ಅಂತವ
ಹ್ಮ್ ಮೊದ್ಲು್ ಸ್ವಲ್ಪ ಇವಾಗ ಇದ ಸ್ವಲ್ಪವಾಗ ಒಂದ್ ಸ್ವಲ್ಪ ದಪ್ಪ ಆಗಿದಯ ಅಂತ
ಹ್ಮ್ ಅದಕ್ಕೆ ಅಂತಿದ್ರು ಹಂಗಂತವ
ಹಾ ಅದೇ ಅದೇ ಬ್ರೋ ಏನು ಇಲ್ಲ ನಾನುಂದ ಸ್ವಲ್ಪ ಸಣ್ಣ ಇದ್ದೆ
ಹ್ಮ್
ನಾನ್ ಜಿಮ್ಮಿ ಜಾಯ್ನ್ ಆಗಿದ್ದೆ ದಪ್ಪ ಆಗಕ್ಕೆ
ಹಾಂ
ಹ್ಮ ಅದೇ ಅದೇ
ಅದೇ ಅತರ ವಾರ ಮಾಡಸು ಹೊಟ್ಟೆ ಕೆರ್ಸಕ್ಕೆ ಆತರ ಏನು ಬಯ್ಸ್
ಏ ನನ್ ನಾನ್ ಹೆಂಗ ಗೊತ್ತಬ್ರೋ ಜಾಯ್ನ್ ಆಗಿದ್ದು
ಹಾ
ಸ್ವಲ್ಪ ಸಣ್ಣ ಇದ್ದೆ ದಪ್ಪ ಆಗಣ ಅಂತೂ ಒಂದು ನಾನುಪ ಸ್ಟಾರ್ಟಿಂಗ್ ಒಂದು ಐವತ್ತು ಕೆ ಜಿ ಇದೆ ಇವಾಗ ಒಂದು ಅರವತ್ತೈದು ಆಗಿದ್ದೀನಿ
ಹಾ
ಹ್ಮ್ ಅದ್ ತಪ್ಪ ಆಗೊಂದ್ ಸ್ವಪ ಇ ಜಿಮ್ ಜಾಯ್ನ್ ಆಗಿದ್ದು
ಹ್ಮ್
್ ನೀವಾಗೆಲ್ಲ ಪರವಾಗಿಲ್ಲ ಒ ನ ಒಂದ್ ಸ್ವಲ್ಪ ದಪ್ಪನ ಆಗಿದ್ದೀನಿ ಒಳ್ಳೆ ಚೇಂಜಸ್ ನನ್ ಬಾಡಿಲಿ
ಹೌದ
ಹರು ಅದಕ್ಕೆ ನೀವು ಜಾಯ್ನ್ ಆಗ್ಬದು ಬಬ್್ರ ಅಂದ್ರ ಹೆಂಗ್ ಹೆಂಗ ಗೊತ್ತ ಕರಟಾಗಿ ಊಟ ಗಿಟ ಎಲ್ಲ ಮಾಡ್ಬೇಕು
ಹಾ
ಹ್ಮ್ ಕರೆಕ್ ಫುಡ್ ಎಲ್ಲಾ ತಿನ್ಕೊಂಡ್ ಎಲ್ಲ ಜಿಮ್ಮಿ ಬಾಡಿ ಎಲ್ಲ ಮಾಡಕೊಂಡ್ರೆ ಸಣ್ಣನು ಆಕ್ತಿಯ ದಪ್ಪ ಆಗ್ತೀಯಾ
ಅದೊಂದ್ ಸ್ವಲ್ಪ ರಿಸಲ್ಟ್ಗೋಸ್ಕರ ಕಾಯ್ಬೇಕ ನೀನು
ಎಷ್ಟು ಮಂತ್ ಬೇಕಾಗೋದು
ಎಲ್ಲಿ ಬ್ರು
ಫುಲ್ ಎಲ್ಲ ಫ್ಯಾಟ್ ಬರ್ನ್ ಆಗಕೆ
ಅಂದ್ರೆ ನೀನ್ ಏನ್ ಮಾಡ್ಬೇಕು ಅಂದೆಬ್ರೋ.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
ಅಂದ್ರೆ ಕರೆಕ್ಟಾಗಿಲ್ಲ ಊಟಾ ಗೀಟಾ ಅಲ್ಲಾ ಅಂದ್ರೆ ಪ್ರೋಟೀನು ಅದ. ಎಲ್ಲ ತಿನ್ಕೊಂಡ್ ನೀನ್ ಹಾಸ್ಟಲ ಹಾಸ್ಟಲ ಗೇತೀನಿ ಈಗ.
ಹ್ಮ್ ಹಾಸ್ಟೆಲಲ್ಲಿ ಇರೋದು.
ಹ್ಮ್ ಅಂದ್ರೆ ಈಗ ಪ್ರೋಟಿನ ಕಾ ಕಂದ ಕಾರಟಗಿ ತಿನ್ಬೇಕುತಾನೆ ಚಿಕನ್ ನಾಳೇ ತಿಂತೀರಾತಾನೆ.
ಹ್ಮ ತಿಂತೀನಿ.
ಮನೆ ಚಿಕನ್ ಈ ತರ ಎಲ್ಲಾ ಒಳ್ಳೆ ಪ್ರೋಟೀನ್ ಸೋರ್ಸ್ ಗಳನ್ನ ತ ತಿನ್ಕೊಂಡು ಸ್ವಲ್ಪ ಚೆನ್ನ್ಗ್. ಊಟ ಗೀಟ ಮಾಡ್ಕೊಂಡು ಅಂದ್ರೆ ವಾಟರ್ ಇಂಟೆಕ್ಟ್ ಎಲ್ಲ ಚೆನ್ನಾಗ್ ಮಾಡ್ಬೇಕು.
ಹ್ಮ್ ಇಲ್ಲ ಇಲ್ಲಿ ಹುಡುಗುರಂತ್ ಇದ್ರೂ ಅದು ಏನು. ಸ್ವೀಟ್ ಐಟಮ್ಸ್ ತಿನ್ನಂಗಿಲ್ಲ ತಿನ್ನಗಿಲ್ಲ ಸ್ವಲ್ಪ ಡಯಟ್.
ಅಂದ್ರೆ ಅದ್ ಯಾವ್ ತರ ಗೊತ್ತಾ ಅದು ಬ್ರೋ ಇವೆಲ್ಲಾ ಈ ಯಾವ್ರ ಮಾಡ್ತಾರ ಗೊತ್ತಾ.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
ಈ ಬಾಡಿ ಬಿಲ್ಡಿಂಗ್ ಅಂದ್ರೆ ಈಗ ಬಾಡಿ ಬಿಲ್ಡರ್ಸ್ ಇರ್ತಾರಲ್ಲ ಇವ್ರು ಈತರ ಎಲ್ಲ ಬಾಳ ಸ್ತ್ರೀಟ್ಟಗೀ ಫಾಲೋ ಮಾಡ್ತಾರೆ.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
ಅಂದ್ರೇ ಈಗ ಅಂದ್ರೆ ಸ್ವೀಟ್ಸ್ ತಿನ್ನಲ್ಲ.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
ಇವ್ರೆಲ್ಲ ಕೇಲರಿಸ್ ಮೇಲೆ ತಿಂತಾರೆ.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
ತಿನಿಕ್ ಎಷ್ಟ್ ಕ್ಯಾಲರಿಸ್ ತಿನ್ಬೇಕು ಅ ತಿಂತಾರೆ ಬ್ರೋ.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
ಈ ತರ ಹಿಂಗ್ ಮಾಡ್ಕೊಂಡು ತಿನ್ನೋ ಸ್ಟಾರ್ಟ್ ಮಾಡ್ತಾರೆ ಅದು ಅದು ಅವ್ರಿಗೆ ಇದಾಗುತ್ತೆ ಎಫೆಕ್ಟ್ ಆಗುತ್ತೇ. ಅಂದ್ರೆ ಅವ್ರರು ಒಳ್ಳೆ ಬಾಡಿ ಕಂಡೀಷನ್ಗೆಲ್ಲ ಹೆಲ್ಪ್ ಆಗುತ್ತೇ. ಈ ಎಣ್ಣೆ ಐಟೆಮ್ಸ್ ತಿನ್ನಲ್ಲ ಎಣ್ಣೆ ಐಟಮ್ಸ್ ತಿಂದ್ರೆ ಬರೀ ಕ್ಯಾಲೋರೀಸ್ ಜಾಸ್ತಿ. ಫ್ಯಾಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ಹ್ಮ್ ಅದೇ.
ಅವರಿಗೆ ಕಟ್ ಮನೆ ಬಲ್ಕ್ ಅಂದ ಬಲ್ಕಿಂಗ್ ಅಂತ ಕಟ್ಟಿಂಗ್ ಅಂತ ಬರುತ್ತೆ.
ಏನು.
ಆ ಬಲ್ಕಿಂಗ್ ಅಂದ್ರೆ ತಿಂತಾರೆ ಅಂದ್ರೆ ಕ್ಯಾಲರೀಸ್ ಒಂದು ಸ್ವಲ್ಪ ಜಾಸ್ತಿ ತಿಂತಾರೆ ಓಡ್ ಜಿಮ್ ಎಲ್ಲ ಡಯಟ್ ಎಲ್ ಮಾಡ್ಕೊಂಡು.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
ಹ್ಮ್ ಈ ತರ ಮಾಡಿದ್ರ್ ನೀವ್ ಸಣ್ಣ ನೀ ಜಿಮ್ಗೇ ಇವಾಗ ರೀಸೆಂಟ್ ಆಗಿ ಜಾಯ್ನ್ ಆಗ್ತಯ ಅಂದ್ರೆ. ಅಲ್ಲೆಲ್ಲ ಟ್ರೈನರ್ ಹತ್ರ ಎಲ್ಲ ಕೇಳ್ಕೊಂಡು ಯಾವ್ತರ ಮಾಡ್ತಾರೆ ಎಲ್ಲ ಕೇಳ್ಕೊಂಡ್ರ ಜಿಮ್. ಹ್ಕೊಂಡು ಟ್ರಸ್ಟ್ ಇದು ಮಾಡು.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
ಆಮೇಲೆ. ಬರೀ ಅನ್ನ ಸಾರು ಲಾಸ್ಟ ಅನ್ನ ಸಾರ ತಿನ್ಬೇಡ ಅಂದ್ರೆ ಏನಾದ್ರು ಪ್ರೋಟೀನ್ ತಿನ್ನು ಕೋನ್ ಪನ್ನೀರೂ. ಈ ಟೋಫು ಅಂತ ಬರುತ್. ಮತ್ತೆ ಆಮೇಲೆ ಸೋಯಾ ಜಂಕ್ಸ್ ಇರುತ್ತೆ. ಸ್ವಲ್ಪ ಕಾಲ್ ಬೀಜಲ್ಲೇ ಕಾಳಗಳಗಳು ಇದೆ ಒಂದ್ ಸ್ವಲ್ಪ ಡೈಲಿ ನಾವೇ ತಿನ್ನಕ್ ಆಗಲ್ಲ ಅಂತ ಅಂದ್ರೆ.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
ಅ ಚಿಕನ್ ಬ್ರಿಡೀ ಚಿಕನೇ ತಿನ್ನಕ್ ಹೋಗಲ್ಲ ಅಂದ್ರೆ ಈ ತರ ಆಗುತ್ತಲ್ಲಾ. ಹ್ಮ್ ಹಿಂಗ ತಿನ್ಕೊಂಡಲ್ಲ ಹಂಗ್ ಮಾಡ್ಬೋದು ಬ್ರೋ.
. ಹೋಗ್ ಶುರು ಮಾಡಿ ಎಷ್ಟ್ ದಿನ ಆಯ್ತು ಜಿಮ್ಗೆ.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
ಎಷ್ಟ್ ದಿನ ಆಯ್ತು ಹೋಗದೆ ಜಿಮ್ಗೆ
ನಾನಾ
ಹ್ಮ
ನಾನ ಹೋಗಕ್ಕ ಸ್ಟಾರ್ಟ್ ಮಾಡಿ ಆಯ್ತು ಒಂದ ಒಂದ್ ಏಳ ಎಂಟು ತಿಂಗಳ್ ಆಗಿದೆ ಏಳು ಎಂಟ್ ತಿಂಗಳಾಗಿದೆ ನಂದು ಮತ್ತೆ
ನಾಕ್ಕೂವರೇ ಹೇಳಿ
ಹಾ ಅದೇ ಅದೇ ಈಗ ಏನ ಇಲ್ಲ ನಾನೊಂದ್ ಸ್ವಪ ಎಲ್ ಬ್ಳಾಗ ಒಂದಸಪ್ಪ ಫ್ರೀ ಆಗ್ತಿದೀನಿ ಜಿಮ್ಗ ಹೋದಾಗಂಟ ಒಂದ್ ಸ್ವಲ್ಪ ಒಳ್ಳೆ ಡಿಸಿಪ್ಲಿನ್ ಆಗಿಲ್ಲಕ ಬಂದಿದಿಯ ಕರೆಕ್ಟ್ ಆಗಿ ಎಲ್ಲ ಊಟ ತಿಂಡಿಯೆಲ್ಲ ಕರೆಕ್ಟ್ ಆಗಿ ಮಾಡ್ತಿದ್ದೀನಿ
ಹು
ಹ್ಮ್ ಅದೇ ಮತ್ತೆ
ಈ ಆಟಾ ತಿಂದು ತಿಂದು ಊಟಾ ಮಾಡಕು ಬೇಜಾರ ಬಂದ್ ಬಿಟ್ಟತೆ
ಹ್ಮ್ ಹ್ಮ್ ಏನಾಗಿದೆ
ಹೌದಾ ಮನೆ ಪಂಚದು
ಏನೊಂದ್ ಆಗತ್ತೆ ಬಿಡಿ ಬ್ರೊ ಸುಮ್ನೆ ನೀವ ಒಂದ್ ಸ್ವಲ್ಪ ಜಿಮಗಿಮ್ ಎಲ್ಲ ಹಾಕೊಂಡ ಕರೆಕ್ಟ ಊಟ ಗೀಟ ಎಲ್ಲ ಮಾಡು
ನೀ ಹಾಸ್ಟಲಾಗ್ ಇರ್ತೀಯಲ್ಲ ವೇಪ್ ರೋಡಿ ತಿನಾಕ ಸ್ಟಾರ್ಟ್ ಮಾಡು
ಯಾವದು
ಅಂದ್ರೆ ಹಾಲಿನ ಪ್ರೊಡಟೆ ಅದು ಒಂದೇ ಆ ವೆ ಪ್ರೋಟೆನ್ ತಗೊಂಡ್ರೆ ಚೆನ್ನಾಗಿರುತ್ತೆ ಮುಂದೆ ನನಿಂಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಈಗ ಹಾಸ್ಟಲಾಗಿದು ಇದ್ಕೊಂಡು ಪ್ರೋಟೀನ್ ಎಲ್ಲ ಉಡ್ಕೊನ್ಕಾಗಲ್ಲ ನಿನ ಕೈಲಿ ಅಂದ್ರ ಡೈಲಿ ಚಿಕನ್ ಎ ಎರಡೆರಡ ಐಟಮ್ ಮೂರ್ ಮೂರಸಲಿ ತಿನ್ನಕ್ಕಾಗಲ್ಲ
ಹ್ಮ ಎಲ್ಲ ಇದ್ಯಾ ಹೊರಗಡೆ ಇದಿಯಾ
ಇಲ್ಲೇ ಹಾಸ್ಟ್ಳಲ್ಲ ಇದೀನಿ ಹೇಳಿ
ಹ್ಮ್ ಅದಿಕ್ಕೆ ಕೇಳದೆ
ಮತ್ತೆ
ಅಲ್ಲೇ ಬಂದೆ ಹೇಳಿಗ ಹಾಸ್ಟೆಲಗ ಬಂದೆ ಹಾಸ್ಟೇಲ್ಲಿ ಇದೀನಿ ಹೇಳಿ
ಹ್ಮ್ ಹ್ಮ್ ಅದೇ ಅದೇ ಬ್ರೋ ಕೇಳ್ದೆ ಸುಮ್ನೆ
ಮತ್ತೆ ಹಾಸ್ಟೆಲಲ್ಲಿ ಇದೆಲ್ಲ ತಿನ್ನಕ್ಕ ಆಗಲ್ಲ ಅಂದೆ ಪ್ರೊಟೀನ್ ತಗೊಂಡ್ರು ಚೆನ್ನಾಗಿರತ್ತೆ ಅಂದ್ರೆ ಈಗ ಡೈಲಿ ಒಂದ ದಿನಿನ್ ಎಂಬತ್ ಕೆಜಿ ನೂರೈವತ್ತ ಗ್ರಾಮ್ ಪ್ರೋಟಿನ್ ತಿನ್ಬೇಕು ಅಂತಿರುತ್ತೆ ಅವತ್ರಲ್ಲ ಅಂದ್ರು ನೀನು ಒಂದ ನೂರ್ ಗ್ರಾಮ್ ತಿನ್ಬೇಕು ಪ್ರೋಟೀನ್ ಅನ್ಕೋ ಅಂದ್ರೆ ಬರೀ ಚಿಕನ್ ತಿಂದೇನೆ ಹಿಂಗ ಆಗಲ್ಲ ಅಂದ್ರೆ ಬರಿ ಬೇ ಪ್ರೋಟನ್ ತಿನ್ಕೊಂಡು ಕಮ್ಮಿ ಮಾಡಕೊಬಹುದು ಆಮೇಲೆ ಓಡ್ಸ್ ಇದೆ ಬ್ರೋ ಓಡ್ಸ್ ಇದೆ
ಹ್ಮ
ಹ್ಮ ಒಟ್ಸ್ ತಿನ್ನು ಬನಾನ ಮೊಟೆ ಎಲ್ಲಾ ನಿಂಗೆ ಗೊತ್ತಲ್ಲಾ ಎಲ್ಲಾ ಜಿಮ್ಗ ಹೋದಾಗಂತ ಸ್ಟಾರ್ಟ ಮಾಡಕ್ ಮಾಡಿಕೊಂಡಾಗೆಲ್ಲ ಒಂದ್ ಸ್ವಲ್ಪ ತಿನ್ಕೊಂಡ್ ತಿನ್ಕೊಂಡ್ ಪ್ರಾಕ್ಟೀಸ್ ಮಾಡು
ಹ ಅತ್ತ.
ಹ್ಮ್ ಪ್ಯಾಟು ಲಾಸ್ ಆಗುತ್ತೆ ತಲೆ ಕೆಡಿಸ್ಕೊಬೇಡ.
ಗೊತ್ತಿರ್ಲಿಲ್ಲ ಅದೇ ನನ್ ಫ್ರೆಂಡ್ ಅಿದ್ದ ಜಿಮ್ ಸೇರ್ಕಳ್ಳ ಅಂತ.
ಹ್ಮ್ ಹ್ಮ್.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
ಎಲ್ಲ ಏನ್ ಗೊ. ನೀನ್ ಕರೆಕ್ಟ್ ಆಗ ಜಿಮ್ ಮಾಡ್ಬೇಕು ಕರೆಕ್ಟ್ ಆಗ ಊಟ ಎಲ್ಲಾ ಮಾಡ್ಬೇಕು ಪ್ರೋಟೀನ್ ಎಲ್ಲ ತಗೋಬೇಕು. ಹಹ್ಮ್ಮ್ .
ಹ್ಮ್.
ಆಮೇಲೆ ಅಂದ್ರೆ ಇನ್ನೇನ್ ಮಾಡ್ಬೇಕು ಕರೆಕ್ಟ ಇದೇ ಮಾಡ್ಬೇಕು ದಿನಕ್ಕೊಂದ್ ಎಂಟು. ಒಂದ್ ಎಂಟ ಅವರ ಅನ ನಿದ್ದೆ ಮಾಡುವಾಗ ನೀನು.
ಹ್ಮ್ಮ್ .
ಅಂದೆ ಕರೆಕ್ಟ್ಗ ಸ್ಲೀಪ್ ಮಾಡ್ಬೇಕು ಇಷ್ಟಷ್ಟು ಅವರ್ ಒಂದವ.
ಇದಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಇದ್ದ ಕರೆಕ್ಟ್ ಆಗ ಮಾಡ್ತನಿ.
ಹ್ಮ್ ನಿದ್ದೆ ಮಾಡಿದ್ರೆ ರಿಕವರಿ ಚೆನ್ನಾಗಾಗುತ್ತೆ.
ಹ್ಮ್.
ನಿದ್ದೆ ಕರೆಕ್ಟಾಗಿ ಮಾಡು ಸಾಕು ನೀನು.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
ನಿ ನಿದ್ದೆ ಮಾಡು ಆಮೇಲೆ ಕರೆಕ್ಟಾಗ್ ತಿನ್ನು ಆಮೇಲೆ ವೇಪ . ಕ್ರಿಯೇಟಿಂಗನ ತಗೊ. ಅದಲ್ಲ ಎಲ್ಪ್ ಆಗುತ್ತೆ ಅಂದ್ರೆ ನೀವೆಲ್ಲ ಅ . ಜಿಮ್ ಎಲ್ಲ ಕರೆಕ್ಟಾಗಿ ಎಲ್ಲ ವರ್ಕೌಟ್ ಮಾಡಕ್ಕೆೆಲ್ಲ ಹೆಲ್ಪ್ ಆಗುತ್ತೆ ಎನರ್ಜಿ ಎಲ್ಲ ಕೊಡುತ್ತೆ. ಆಗು ಅದೇನಿನ್ನ ಇಷ್ಟ ತಗೋ. ಅಪ್ಪ ಆಗ್ತಿಯಾ. ಪೆಣ್ಣ ಆಗ್ಬೇಕಲ್ಲ ನಿನ್ .
ಹ್ಮ .
ಅಷ್ಟೇ ಏನಿಲ್ಲ ತಲೆಗೆಡಿಸ್ಕೊಬೇಡ.
ಹ್ಮ್.
ಮತ್ತೆ.
ಹ್ಮ್ ಏನಿಲ್ಲ ಬ್ರೋ ಹೇಳ್ಬೇಕ. ಕೆಳನ.
ಹ್ಮ ಸರಿ ಆಯ್ತು ಮಾಡ್ತಿನಿ ತಗೋ.
ಸರಿ ಸರಿ ಬಹತ್ .